ತಮ್ಮ ನಮಸ್ತೆ ನಮಸ್ತೆ ನಿಮ್ಮ ಜ್ವನಿ ನನಗೆ
ಆ
ನಿಮ್ಮ ಧ್ವನಿ ನನಗೆ ಹೇಳುತ್ತ ಎಳಿದಿರ ನೀವ್
್ದೇನೆ ಈಗ ಕೇಳುತ್ತಿದಯಾ ಹಾ
ಹೇಲಿತೆ
ಈಗ ಕೇಳುತ್ತಿದೀಯ
ಹ್ಮ ಕೇಳ
ಏನ್ ಮಾಡ್ತಿದ್ದೀರಾ
ನಿಮ್ಮ ಧ್ವನಿ ಇದಾಗುತ್ತಿದೆ ಸರಿ
ನಮ್ಮ ಧ್ವನಿ ನಮಗೆ ನಿಮ್ಮ ಧ್ವನಿ ನನಗೆ ಕೇಳುತ್ತದೆ
ಈಗ ಕೇಳುತ್ತಿದೆ ಹೇಳಿ
ಹೇಳ ನೀನು
ಏನ್ ಮಾಡ್ತಿದ್ದೀರಾ
ಹ ನೀನು
ನಾನ ಈ ದಿನ ಕ
ತರ್ ತರ್ ನಮ್ಮ ಮನೆಯಲ್ಲಿ ದೂರವಾಣಿನೂ ಬರುತ್ತಿಲ್ಲ
ನೀ ಏನು ಮಾಡ್ತಿದ್ದೀರಾ ಇವಾಗ
ಅ ತಿಳಿತುಕೊಂಡು ಹ ನನ್ನ
ನಿನ್ನ ತಾಯಿ ಇನ್ನುೂ ಬರಲಿಲ್ಲ
ಇ ಕು ಬರ
ಯೆಕೆ ಹ್ಮ
ನ ಗೊತ್ತಿಲ್ಲ
ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ನಿಮಗೆ
ನಿ ಮತ್ತೊಂದೆ ಬ
ಹ್ಮ್ ಬಂದಿದ್ದಾರೆ
ಹ
ಹ್ಮ್ ಹೇಳಿ ಇನ್ನೇನ್ ಸಮಾಚಾರ
ಕಕ್ಕಲ ನಿಮ್ಮರೆ ಸರಿಯಾಗಿ ಮಾತನಾಡಿದ
ಏನು ಏನಪ್ಪಾ ಹೇಳಿ ನನ್ನ ತಂದೆ ಕರಿಯುತ್ತಿದ್ದಾರೆ ನನ್ನ ಏನಪ್ಪಾ ಯಾವದಾ ಬನ್ನಿ ಹಾಗೆ ಈಗೆ ಹ
ಮತ್ತೆ ಉದ
ಕಾಯ ಚ ನ ಕಸ್ ಮಾಡ
ನಡಿ
ಮುನ್ನೂರ ನೊತ್ತು ಒಂದುೂರ ನಲ್ವತ್ತೊಂಬತ್ತ ಹಾಕಿಬೇಕು ನೀನು ಹೇಳಿ ಹಹೂ ಇಲ್ಲ ಯಾವ್ದೂ ಇಲ್ಲ ಹೇಳಿ
ಎನ ಮಾತ್ರ
ಕೇಳುತ್ತಿದಯಾ ನಮಸ್ಕಾರ ನಾನು ಅದ್ನಿ ಕೇಳ
ಕೇಳುತ್ತಿದೆ ಕೇಳುತ್ತಿದೆ ಮಾತನಾಡಿ
ಹಾ ಮಾತನಾಡಿ
ನಿಮ್ಮ ತಂದೆಗೆ ಏನ್ ಹೇಳಿದ್ದೀರ ನೀ
ನನ್ನ ತಂದೆ ಕ ದೂರವ ದೂರವಾಣಿಗೆ ಕಾಸನ್ವಾಕಲು ಎಷ್ಟು ಅಂತ ಕೇಳುತ್ತಿದ್ದರು
ನಿಮ್ಮ ತಂದೆ
ನನ್ನ ತಂದೆಯ ನಂಬರ್ಗೆ ಇನ್ನುೂ ಕಡಿಮೆಯ ಇದಿಲ್ಲ
ಇರುತ್ತೆ ನೋಡಿ ಸ್ವಲ್ಪ
ಹಹು ಇಲ್ಲ ನನ್ನ ಅಣ್ಣ ನೋಡಿ ಹೇಳಿದ್ದು
ಹೌದ
ನ್ನೇನು ಏನ್ ಮಾಡುತ್ತಿದ್ದೀರಾ ನೀವು
ನನಗೆ ತಿಂಡಿ ಕುಡಿಯಲ್ಲ ನೀವು
ನಮ್ಮ
ಹ್ಮ್
ನಿಮ್ಮ ಧ್ವನಿ ಕಟ್ಟಾಗುತ್ತಿದೆ
ಚಕ್ಲಿ ಮತ್ತೆ ಮಿಕ್ರ್
ನಮ್ಗೆ ಅಲ್ವಾ ಬೇಕು
ಹ
ಇದಯಾ ನಿಮ್ಮ ಮನೇಲಿ
ಇಲ್ಲ ತಿಂದು ಬಿಟ್ಟ
ಯಾಕೆ ತಿಂದೆ ನೀನ್ ಯಾಕೆ ತಿಂದೆ ನೀನ್ ನನ್ನನ್ನು ಬಿಟ್ಟು ನೀನ್ ಯಾಕೆ ತಿಂದೆ
ಅ
ಹ ನಿಮ್ಮದು ತುಂಬಾ ಮೋಸ
ಹಾ
ಹ ನಾ ನನ್ನು ಬಿಟ್ಟ ಎಲ್ಲ ತಿಂತೀರಾ ನೀವು ನನಗ ಏನು ಕೊಡುದಿಲ್ಲ ನಾನ ಏನು ಪಾಪ ಮಾಡಿದೆ ಹೇಳಿ
ನೀವು ಆಯಾ ಸಂದರ್ಭಕ್ಕೆ ಬರೋವುದಿಲ್ಲ ಅದಕ್ಕೆ ತಿಂದ ಉಟೆ
ಏನು ಮಾಡಿ ಎಲ್ಲಾ ಸಾಹಕಾರ ಮಂದಿ
ಹೌದೌದು
ನನಗ್ ಯಾಕೋ ಇವತ್ತು ನನ್ನಯೋ ಇದು ನನ್ನ ಇಡಿತ
ಮ
ತಲೆ ನೋವುತ್ತಿದೆ
ಮಲಗಿ ಬಿಡಿ ಬುಕ್ ಪುಸ್ತಕವನ್ನು ಪುಸ್ತಕವನ್ನು
ಏನೇನೋ ಯೋಚನೆಗಳು ಬರುತ್ತಿದೆ ಜೀವನ ಎಷ್ಟು ಚಿಕ್ಕದಲ್ಲ
ಜೀವನ ತುಂಬಾ ಜಲ್ತ ಪ್ರ ಚಿಕ್ಕರೆ ಇ
ಜೀವನವೇ ಬೇಡ ಅನ್ನಸುತ್ತಿದೆ
ಹೌ
ಅಳ್ಳಬೇಕು ಅನಿಸುತ್ತಿದೆ ಹ್ಮ
ಭಾವ ಅ
ನಿಮ್ಮದನ್ನೇ ಕೇಳಲಿಲ್ಲ ನನಗೆ
ಕೆರೆಗೆ ಬಾಯಿಗೆ ಹೋಗಿ ನೋಡಬೇಕು ಅ
ಏನ್ ನೋಡಬೇಕು
ಮತ್ತೆ
ಜೀವನ
ಎಷ್ಟು ಹಾಳೆ ಇರುತ್ತದೆ ಆ ಆಳು ಅಲ್ಲ ಹಳ ಹಾಕಿ
ಹಾ ಆಳವಾಗಿರುತ್ತದೆ ನನಗ್ ಏನಾದರುೂ ಹೇಳಿ ಅಲ್ಲ ನಾನ ನನ್ನ ಯೋಚನೆಗಳು ಏನೇನು ಬರುತ್ತಿದೆ
ಏನ್ ಆಗ್ತಿದೆ ಅಂತವರ್
ನನಗ ಏನಾಗುದಿದೆ ಅಂದ ನನಗೆ ಗೊತ್ತಿಲ್ಲ
ಹ್ಮ ನಾನ ನ್ ಮಾಡಕ್ಕಾಗದ
ತಲೆ ನೋತಿದೆ ಜೀವನ ಯಾಕೆ ಹೀಗೆ ಅಂತ ಅನಿಸುತ್ತಿದೆ
ಹಡ
ಅದು ಯಾಕೆ ಈ ಯೋಚನೆ ಬಂತು ಎಂದರೆ
ಹಾ
ನನ್ನ ಫೋನಿನಲ್ಲಿ ನೋ ನೋಡುತ್ತಿದ್ದೆ
ಹ್ಮ
ಒಬ್ಬ ಹದಿಮೂರು ವರ್ಷದ ಯುವತಿಯ ಮೇಲೆ.
ಮೂವತ್ತು ಜನ.
ಮೂವತ್ತೆರಡು ಜನ.
ಹಾ ಹೌದು ನಾನು ನೋಡಿದೆೆ ಅವರು ಇನ್ನ ಬದುಕಿದ್ದಾರೆ ಪಾಪ.
ಹ.
ಆ ಜೀವ ನೋಡು ಎಷ್ಟು.
ನನಗ್ ಕಣ್ಣಲ್ಲಿ ನೀರು ಬಂತು ಅತ್ತಿದೇ ಗೊತ್ತಾ. ಬಸ್ ಕಾಲೇಜಿನಿಂದ ನಡೆದುಕೊಂಡು ಬರುವಾಗ.
ಹ್ಮ್ ನಾನು ನೋಡಿದ್ದೆ ಅದನ್ನ. ಮತ್ತೆ ನಿನ್ನೆ ಒಂದು ಘಟನೆ ಆಗಿದೆ.
ಏನು.
ಒಂದು ಯುವಕ್ಕೆ ಅದೇ ನಾವ ಒಂದು. ಹಾಳೆಯಲ್ಲಿ ಬರ್ದಿದ್ದೇವೆಲ್ಲ ನಮ್ಮ ಹೆಸರು ನಮ್ಮ. ಖಾತೆ ನಂಬರು.
ಹಾ ಹಾ ಹಾ.
ಹ ಅವರು ಕೆಲ್ಸ ಮಾಡಲು ಹೋಗುತ್ತಿದ್ದಾಗ. ಅವರಿಗೆ.
ಮತದ ಚೀಟಿ ಇದ್ದು ವಿವರಣೆ.
ಹಾ ಅವರು ಗಾಡಿಯಲ್ಲಿ ಬಿದ್ದಾರೆ ಪಾಪಾ ಅವರು ಅಲ್ಲಿ ಸತ್ತು ಹೋಗಿದ್ದಾರೆ ಸಾವು.
ಅಯ್ಯೋ. ಯಾಕೆ ಎಲ್ಲ ಹೆಣ್ಣು ಮಕ್ಕಳು ಇಗೆ ಹಿಂಗ ಆಗುವುದು. ಟ್ಟಿದ್ದೆ ತಪ್ಪಾ.
ಹೌದು. .
ಸ್ನೇಹಕ್ಕೂ ಬೆಲೆ ಇಲ್ಲ ಪ್ರೀತಿಗೂ ಬೆಲೆ ಇಲ್ಲ ಅಣ್ಣ ತಂಗಿ ಸಂಬಂಧಕ್ಕೂ ಬೆಲೆ ಇಲ್ಲ. .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
ಜೀವನಕ್ಕೆ ಬೆಲೆ ಇಲ್ಲ. ನನಗೆ ಈ ಸಾಲುಗಳು. ಹಲೋ.
ಹೇಳಿ ಹೇಳಿ.
ನನಗೆ ಈ ಸಾಲುಗಳು. ಫೋನಿನಲ್ಲಿ ನೋಡುವಾಗ ಸಿಕ್ಕಿದ್ದು ಚಂದ ಇದೇ ಅಲ್ಲ.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
ಹದು ಸ್ನೇಹಕ್ಕೂ ಬೆಲೆ ಇಲ್ಲ ಪ್ರೀತಿಗೂ ಬೆಲೆ ಇಲ್ಲ ಅಣ್ಣ ತಂಗಿ ಸಮ. ಸಂಬಂಧಕ್ಕೂ ಬೆಲೆ ಇಲ್ಲ ಜೀವನ ಎಷ್ಟು. ಕ್ರೂರಿ ಅಲ್ಲಾ ಅಂತ. ಇಷ್ಟ ಅನಿಸಿತು ಇ ಸಾಲುಗಳು.
ನಿಮಗೆ ಎಲ್ಲಾ ಇಷ್ಟ ಆಗುತ್ತೆ ಬಿಡಿ.
ಏನೂ ಗೊತ್ತಿಲ್ಲ ಯಾಕೋ ಹ್ಮ ಏನೋ ಅನ್ಸುತ್ತಿದೆ.
ಸ್ವಲ್ಪತ್ತು ಎಲ್ಲಾ. ಮುಚ್ಚಕೊಂಡೊಂಡ . ಸರಿ ಹೋಗುತ್ತೆ ನನ ಕ ಈ ಚಲ ಎಲ್ಲ ನೋಡ್ತ್ತೆ. .
ನನಗೆ ಏನಾದ್ರೂ ಬೇಜಾರು ಅನ್ಸಿದಾಗ ಮಾತನಾಡಬೇಕು ಮಾತನಾಡಿದರೆ ಸರಿ ಹೋಗುತ್ತದೆ.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
ನಮಗೆ ಒಬ್ಬಳೆ ಇದ್ದಷ್ಟು ಇನ್ನಷ್ಟು. ಗೊತ್ತಿಲ್ಲ ಯೋಚಿಸಿ ಯೋಚಿಸಿ.
ಒಬ್ಬಳು ಇದ್ದಾರೆ ನೀನಗೆ.
ಹ್ಮ್ ನಾನು ಒಬ್ಬಳೆ ಇದ್ದರೆ ಇನ್ನಷ್ಟು ಕುಗ್ಗುತ್ತೇನೆ. ಅದನ್ನೇ ಯೋಚಿಸಿ ಹ್ಮ್ ನನಗೆ ಮಧ್ಯಾಹ್ನದಿಂದ ಈಗಾಗುತ್ತಿ
ಲ್ಲ ಕೇಳ್ತಾರೆ ಏನಾದೂ ಹೋಗಿದಾರ ನೀ
ಹ್ಮ್
ನೀಮ್ಮ ಸ್ನೇಹಿತರು ಏನಾದ್ರರು ಮಾಡಿದಿದ್ದಾರೆ
ಇಲ್ಲ ಯಾರು ಏನು ಮಾಡಲಿಲ್ಲ ಆದರೆ ಯಾಕು ಗೊತ್ತಿಲ್ಲ ನಾನು ಅದು ಫೋ ದೂರವಾಣಿಯಲ್ಲಿ ನೋಡಿದನ್ ಮೇಲೆ ನನಗೆ ಈಗ ಆಗುತ್ತಿದೆ
ಅದಲ್ಲ ನೋಡಿದೆ ಅವರೆಲ್ಲ ಜಿಗೆ ಹಾಕಿದ್ದಾರೆ
ಹಾ
ಗಲ್ಲಿ ಶಿಕ್ಷೆ ಕೊಟ್ರೆ ಜೀವನದಲ್ಲಿ ಇನ್ನ ಈ ತರ ಮಾಡೋದಿಲ್ಲ
ನನಗೆ ಯಾರೋ ಒಂದು ಅಣ್ಣ ಮಾಡಿದ್ದರು ವಿಡಿಯೋ
ಹ್
ಸೆರೆ ಹಿಡಿದಿದ್ದಾರೆ